ಹಾ ಕಕ್ಕೆ
ಅಲೋ ಏನ್ ಮಾಡಕತ್ತೀರಿ
ಈಗಲ್ಲವ ಹಾಡಬುಟ್ಟ ನಾಡಿದ್ದ ಹಲೋ
ಹಲೋ
ಕೆಳ್ಸ ಇಲ್ವಾ
ಕೇಳ್ತೇತಿ ನಿ ಇದದೆ ಬರಕಲ
ಬಡಿ ಬಡ ಬಡಾಮ ನಾಳೆ ಬಿಟ್ಟನಾಡು ದದುಸಾಮ
ಅವಧಿ ಎಷ್ಟಿತ್ತು
ಯಾವ ನಮ್ದ
ನೀನ್ ಹೇಗಲ್ ಸಬ್ಮಿಟ್ ಮಾಡಿಲ್ಲಾ ಕಾಲ್ ಕಟ್ ಆದನಕ
ಸಬ್ಮಿಟ್ ಮಾಡಿಲ್ಲ ಅದು ಒಂದ ಒಂದಲ್ಲ ತೋರ್ಸಿತ್ತು ಅಷ್ಟೆ ಎಕ್ ಮಾಡಡ್ಬದ
ಹ್ಮ್ ಈಗ್ ಬರ್ಲ್ಲ ಕಟ್ ಮಾಡಬೇಕ ನ
ಹೇಗ ಹತ್ತು ನಿಮಿಷ ಮಾತ್ರಡ ಎರಡು ಒಂದೇ ಸರ್ತಿ ಸಬ್ಮಿಟ್ ಮಾಡ್ತೀನಿ
ಮ ಅದು ನಿನ್ ಎಷ್ಟ ಸಲ ಹೇಳ್ಬೇಕ ನೀ
ಹದ
ನಿನ್ಗೆ ಅಷ್ಟೊತ್ತಲಾಗಿರಲ್ಲೇನ
ಈಗ ಎರಡು ಕಲ್ದು ಒಂದ್ ಕಾಲಿಗೆ ವೇಸ್ಟ್ ಆಗುತ್ತೆ
ಗೊತ್ತಿಲ್ಲಪ್ಪಾ ನೀ ನೀನ್ ಬರೀ ಇದೆ ಆದ ನಡಿ ಹಾಗಲ್ಲ ನಾ ವೇಸ್ಟ್ ಮಾಡಿಯ ಒಂದು ಹ್ಮ ಹ್ಮ ಹೇಳನಲ್ಲ ಸಬ್ಮಿಟ್ ಮಾಡ್ಮಾಗನನೆ ನೆಕ್ಸ್ಟ್ ಕಾಲ್ ಮಾಡುತ್ತ
ಎಲ್ಲಿ ಹೇಳಿದ್ದೇನೆ ನೀನು ಹೇಳೇಲಿಲ್ಲ
ತ್ತನ್ ಬಾರಿ ಮುಂಚೆನೆ ಹೇಳಿ ನಾನು ಮಾತಾಡನೆ ಸಬ್ಮಿಟ್ ಇರ್ತೈತಿ ಅಲ್ಲಿ ಸಬ್ಮಿಟ್ ಮಾಡ್ಬೇಕಂತ
ಈಗ ಐದು ಸತ ಐದು ಒಂದೇ ಸತಿ ಸಬ್ಮಿಟ್ ಮಾಡುವುದು ಆ ತರ ಆಚನೆ ಎಂತಾಗ
ಏನ್ ಮಾಡ್ತಯಾ ನೋಡ್
ಹ್ಮ್
ನೀನ್ ಇಷ್ಟ ಬಂದ ಮಾಡ್ಕೊಂಡ್ ಬಿಿಡು ಯಾ ಅ ನೀನ ಕೊಂಡಡದ ಎಲ್ಲ
ಹ್ಮ
ಬರಿ ಶೇತತ ರಸ್ತತೆ ಯಾರ ಅೆ ನೀವು ಈ ಸೈಡ್ನ ಚಲೋನೇ ಇಲ್ಲ
ನಾನು ಈ ಸೈಡಲ್ಲ ಇಲ್ಲಪ್ಪಾ ನಾವು ಬರಿಚವರ
ನೀಂದ ಕಳ್
ನಮ್ ಜ ಈ ಸ ಇಡಲ್ಲ
ಎಲ್ಲಾ ನೀವು ಮುದ್ದಿಗೆ ಇದ್ದಿದ್ದೀರ ಅವ್ರಲ್ಲಾ ನೀವು ಈ ಸಡ ಬಂದು ಹ್ಮ್ ಈ ಸಡಿನವ್ರ ಅದನ್ನೇ ಕತಾರ
ಮುದ್ದೆ ತಿನ್ನಲು ಈ ಅಕ್ಕಿ ಕಡುಬು ತಿಂತಾರ್ರ ಈ ಸೈಡ್ ಅಕ್ಕಿ ರೊಟ್ಟಿ ಅಕ್ಕಿ ಕಡುಬು ಹ್ಮ್ ಬರೇ ರೈಸ್ ತಿಂತ ಇ ಕಡೆ
ಅಂದ್ರ
ಅದೊಂತರ ಹಂಗೆ ಇವತ್ತೇಳು ಸಾಹುಕರ ಫಿಲಂ್ ನೋಡಿಯಾ
ಯಾವದು
ಅಹು ಕಾರ
ಹ್ಮ್
ಅದ್ರಾಗ ಅವರು ತಪ್ಪಿಸ್ಕೊಂಡು ಹೋದಾಗ ಊಟ ಮಾಡಕ್ ಹೋಗಿರ್ತಾರೆ ನೋಡಿ ಹೋಟ್ ಹೋಟ್ಲಿಗೆ
ಹ್ಮ್
ಅದ್ರ ಇಡ್ತಾರೆ ನೋಡು
ನೀೀನ ಹಂತ ಹ್ಮ್
ಹ ಇದು ಅವಳಿಗೆ ಇತಾರ ಅವಳಿಗೆ ಇತಾರ ಹೀರೋನಿಗೆ
ಅಂತದೆ ಎಲ್ಲ ಇಟ್ಟಿದ್ ನೋಡಿಲ್ ಅವ್ರಗ ಅಂಗಗಳ
ಬಾಳೆದೆಲ್ಲಗ ಇಡ್ತಾರೆ ಆೇ ಅವ ಆತರ ಇರ್ತಾವ ಕೀ ಕಡ
ಹ್ಮ್
ನೀನ್ ಹಂದಿ ಅಂತ ಹೇಳ್ತಾನಲ್ಲ
ಹಂದ ಅತ್ತುಕ
ಮೀ ಹಂದ ಅಂತ ಎತರ ಕನೆ
ಹ್ಮ
ಹ್ಮ
ಚಿತ್ರದುರ್ಗದ ಗನೆ ಪನ್ಸರ್
ಅ್ದ ಊಟನಾ ಅಜದಲ್ಲ
ನ್ಲಸ್
ನೀ ಹ
ಪ್ಲೇಸಸ್ ಮನ
ದುರ್ಗತ್ ಕೋಟೆ ಚಿತ್ರದುರ್ಗತ್ ಕೋಟೆ ಮದಕರಿ ನಾಯಕ ಚಿತ್ರದುರ್ಗದ ಕೋಟೆ ಮದಕರಿ ನಾಯಕರ ಕೋಟೆ
ಒರ ಕೋಟೆ ನಾಡ
ಜ್ಯೋತಿಮಟ್ಟಿ ಹಾ
ಹ
ಮತ್ತೆ ಚಂದ್ರವಳ್ಳಿ
ಹ್ಮ್
ಮುರುಘಾ ಮಠ ನಮ್ಮ ಮಾರಿಕಡಿಮೆ ಡ್ಯಾಮ್ ನಮ್ಮ ಎಂದೋ ನಮ್ಮೂದೋ
ಅಲ್ಲ ಹ್ದಿರಲ್ಲ ನೀವ್ ಜಾಸ್ತಿ
ನಮ್ಮ ಇದು ಕುದ್ರಾ ಡ್ಯಾಮ್ ಅಷ್ಟ ಹಂಗ ನಮಗೆ ಮಾರಿಕೊಂಡ ಡ್ಯಾಮ್ ಅಂದ
ಅಲ್ಲನ ಎನ್ ಫೇಮಸ್ಲಿ
ಎಲ್ಲಿ ಮಾಡಾರ ತಮದಾ
ಏನು
ನಮ ಮಾರಿ ಕಣ್ಮಡ್ಯ್ನ ಇಡೀ ಸ ಕಷ್ಟಪಟ್ಟಿರ್ತ ನಮ ಮಾರಿ ಕಣ್ಮಡಾನ
ಯ ಜೋರ್ ಮಾತಾಡೆ
ಇಡೀ ಏಷ್ಯಾದಲ್ಲಿ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಕಟ್ಟಿದ್ದ ಡ್ಯಾಮ್ ನಮ್ ಡ್ಯಾಮು
ಹೌದಾ
ಹೌ ಒಂಬೈನೂರ ಹದಿನೇಳರ ಸ್ಟಾರ್ಟ್ ಮಾಡ್ತಾರೆ ಕೊಡ್ತಾರೆ ಸಾಮ್ ವಿಶ್ವೇಶ್ವರಯ್ಯ ಈ ಡ್ಯಾಮ್ ಕಟ್ಟಕ್ಕೆ
ಹ್ಮ್
ಇಲ್ ಟೈಮ್ನಾಗರಾಮ ಇವಳು ವಾಣಿ ವಿಲಾಸ ಮಹಾರಾಣಿ ವಾಣಿಲಸ ಅವ ಎಮ್ಮನ ಒಡ ಒಡವೆ ಎಲ್ಲ ಹಡ ಇಟ್ಟು ಡ್ಯಾಮ್ ಕಟ್ಸಿರ್ತಾರೆ ಅದಕ್ಕೆ ಡ್ಯಾಮಗೆ ವಾಣಿ ವಿಲಾಸ ಸಾಗರ ಹಣ ಕಟ್ಟ ಕಟ್ಟ
ವಿ ವಿ ಎಸ್ ಅಂತಿರಲ್ಲ
ಹಾ ವಿ ಅ ಪಾಣ ವಿಲ್ಲಸ ಸಗರ ಮತ್ತೆ ನಮ್ ದುರ್ಗದ ಕೋಟೆಗೆ ನಮ್ ದುರ್ಗ ಹೆಂಗಂದ್ರೆ ಎಲ್ಲಾ ವಾತಾವರಣಕ್ಕೂ ಅಡ್ಜಸ್ಟ್ ಆಗುತ್ತೆ ಮಳೆಗಾಲದಾಗ ಫುಲ್ ಕೂರ್ಗಾಗಿರುತ್ತೆ ಬೇಸಿಗೆ ಕಾಲದ ಫುಲ್ಲು ಬಿಸಿಲು ಇರುತ್ತೆ ಕಾಲದಾಗ ಕುಿ ಹದಿರುತ್ತೆ
ಹ ಕೋಟೆನಾ
ಕೋಟ್ೆ ಎಲ್ಲಡ ದುರ್ಗದ್ ವಾತಾವರಣ ಹೇಳ್ತು
ಹರಿಷ ಹ್ಮ್ ಅದೇ ಎಲ್ಲಾ ಕಡೆ ಹಂಗಗೆ ಇರ್ತದೆ
ನೀ ನೀಗತ್ತ ಅಂದಗ ತಗರ್ಗ ಜೋಗಿಮಟ್ಟಿ ಅಂದ್ರೆ ಇಡೀ ಏಷ್ಯ ತೆಗೆದು ಅತಿ ಎರಡನೇ ಅತಿ ಹೆಚ್ಚು ಗಾಡಿ ಬೀಸ ಪ್ರದೇಶ ಅಲ್ಪ ಕೆ ಹೆಂಗ ಕಟ್ಕೊಂಡಿರ್ತ ಗತ್ತ ಪಾಲ್ ಭಯಂಕರ ಕಿಟ್ಕ ಕಟ್ಕೊಂಡ ಇಡ್ತ
ನನ್ ಆಾಡಿದ ಎಕ್ಸಾಮ್ ಏನುೂ ದಿ ಇಲ್ಲ ಇಷ್ಟು ದಿನ ಟ್ರೈಮ್ ಕೊಟ್ಟಿದ್ರೆ ಎಲ್ಲ ವೇಸ್ಟ್
ಎಕ್ಸಾಮಗ
ಹ್ಮ್ ನಾಡೋದ ಎಕ್ಸಾಮ
ನಮ್ದು ನಾವು ಓದಿಲ್ಲ ರೆಕಾರ್ಡ್ ಬ ರೆಕಾರ್ಡ್ ಆದ್ರೂ ಬರ್ದಿರಲ್ಲ ನೀವು
ಆರಾಮ್ ತಪ್ಪಿ ಬಿಡ್ತ
ಹ್ಮ ಹಾಸ್ಪಿಟಲ್ಮ ಫಸ್ಟ್
ಇವಾಗ ಆರಾಮ್ ಆಗೇತ್ ನನಗ್ ನಿನ್ನೆ ಆರಾಮ್ ತಪ್ಪಿತ್ತು
ಹೌದಾ
ಹ್ಮ್
ಏನೇನ್ ಬಡ ರೆಕಾರ್ಡ್ ಅಷ್ಟು ಎಷ್ಟ್ ಮೂವತ್ ರ್ರ ಹೋಗ್ಬಡುದ್ರ
ಹ್ಮ್
ಭಾಳ ಇದ್ದಾವ ಕಮ್ಮಿ ಇದ್ದಾವ
ಅಷ್ಟ ಕಷ್ಟ ಎಲ್ಲ ಮಾನ್ಯ ರೆಕಾರ್ಡ್ಸ್ ಬರ್ದೀನಿ ಎದಕ್ ನನ್ ಗೊತ್ತಿತ್ತು ಆರಾಮ್ ಕಬಡ್ತತ್ತು
ಹ್ಮ
ಅದ್ಕ್ ರಾತ್ರಿ ಎಲ್ಲಾ ಬಂತು ರೆಕಾರ್ಡ್ಸ್ ಬರ್ದೀನಿ ರುಕ್ಮಿ ಬರ್ದಿದ್ಲು ರುಕ್ಮಿ ನೋಡ್ಕೊಂಡ್ ಬರ್ತಿ
ರೆಕಾರ್ಡ್ ಯಾರು ನೋಡ್ಕೊಬಡ್ದ್ರಿ
ನನ್ ಫ್ರೆಂಡ್ ಬಿಟ್ಟಿದ್ದಲ್ಲ ಬಿಟ್ಟಿ
ಹ್ಮ್ ತರ್ಶೇತಾ
ಹ್ಮ್
ಹ್ಮ್ ಕಾರ್ಡ್ ಯಾವ ಯಾವ ಶ್ಟಾರ್ಟ್ ಮಾಡ್ತಾರೆ ಮತ್ತೆ
ಹಾಗಲ್ಲ ಈಗ
ಈಗ ಆ ಗಲ್ಲಾ
ಹ್ಮ್ ಹ್ಮ
ಮ ನ ಗ ಮ ಬರಬೇಕುಡ ಹ್ಮ ಎಲ್ಲಿ ಕೇಳಾಡ್ತೀರಾ ಈಗ ಕುರ್ಕೊಂಡ ಈಗಲ್ಲ ನಾಳೆ ಬ ಕತ್ಕೊಂಡ್ ಬದಿದ್ರು ಆರಾಮಾಗಿ ಐ ಚಾಪ್ಟರ್ ಕಂಪ್ಲೀಟ್ ಮಾಡ್ಬಹುದು
ಹ್ಮ್ ಕ್ವನ್ ಹಂಗಿಂಗದ ನಿಮ್ಗ್ ಗೊತ್ತಿಲ್ಲರು ನಮ ನಮ ಗೊತ್ತು
ನ ಇತ ಕಷನ ಪಿ ಯು ಸಿ ಎಗ್ಜಾಮ ನಮ ಕೆಟ್ಟಯತ ಅಪ್ಲೈಡ್ ಪರ್ಸನ್ಸ್ ಕೂಡ
ಇದು ಪಿಹ ಎಕ್ಸಾಮ್ ಇದ್ದಂಗನ ಇದು ನಾವವು ಎಕ್ಸಾಮ್ ಬರ್ದಕಸ ಹೊರಗ್ ಬರ್ತಿರ್ತೇವಿ ಎಲ್ಲಾ ಇದು ಡಿಪಾರ್ಟ್ಮೆಂಟ್ ಅದನು ಬರ್ದ ಬರ್ತಿರ್ತಾರ
ಹಾ
ಎಕ್ಸಾಮ ಇದ್ದಂಗ
ನಿಗೆ
ಅಪ್ಲಡ್ ಕವಷನ್ ನಿಮಗೆರಲ್ಲ ನಾಮಗೆತ್ತ ನನ್ ಅನಿಸ್ತ ಜಾವ ನಿಶ
ಯಾವ ದುಬ್ರು
ಶತಿಪು
ಯಾವ
ಹ ಹೇಳ ಮಮ್ಮಿ ಟೀಮ್ ಒಂದ ಸಲ ಫೇಲ್ ಅಕಿನಾ
ಹಾ
ನಿಮಗ್ ಜೋರಾಗಿ ಮಾತಾಡಕ್ ಬರಲ್ಲೇನ್ರರಿ?
ಜೋರಾಗಿ ಇನ್ನ ಹೆಂಗ್ ಮಾತಾಡ್ತಾರ್ರಿ.
ಹು
ಪಿಯುಸಿ ಪರಾಮ ಪಾಸ್ ಆಗ್ತಿರ್ ಬಿಡ್ರಿ ಯಾಕ ಟೆನ್ಶನ್ ತಗೋತೀರಾ?
ಓದ್ರಿ ಒಂದೊಂದ್ ಕ್ವಶನ್ ನಮದು ಸಿಲ್ಯಾಬಸ್ ನೋಡಿ.
ಹ
ಅವಾಗ ಗೊತ್ತಕ್ಕದ.
ಬತ್ತದ್ರರು ಆರಾಮ ಪಾಸ್ ಆಗ್ಬೋದು ಬಿಟ್ರಿ ಟೆನ್ನ್ ತಗ್ರ
ಹ
ಹಂ ಸ
ಈಗ ನಾಲ್ಕ್ ಎಕ್ಸಾಮ್ ಮುಗ್ದಾವಲ್ಲ? ಇನ್ನ ಎರಡು ಎಕ್ಸಾಮ್ ಅದಾವ ನಾಕ್ ಎಕ್ಸಾಮ್ನ ಇದರ ಒಳಗ ಮೂರ್ನೇದ ಬೆಟ್ರ,
ಹು
ಎರಡನೇದು ಆಫ್ ಬೇಟರ ಒನ್ನೇದ ಫೇಲ್ ಇದರ್ ಬೇಕ್ ಇವೆಲ್ಲಾ ಕವರ್ ಮಾಡ್ಬೇಕಂದ್ರ ಉಳ್ದಿದ್ದು ಎರಡೇ ಎಕ್ಸಾಮ್.
ಹ ಈಗ ನಾಲ್ಕನೇದು ನಾಲ್ಕು ಎಕ್ಸಾಮ್ ನ ನಾಲ್ಕನೇದ ಚೆನ್ನಾಗಾಗಿಲ್ವ.
ಅದೇ ಸ್ವಲ್ಪ ಬ
ನಂದ ಚೋಲ ಆಗಿಲ್ಲ.
ನಾ ಲೈಬ್ರರಿ ಸೈನ್ಸ್ ಓಯಿ ತೂಗೊಂಡಿದ್ದ ಹೇಳಲಿಲ್ಲ. ಅದು ಮಸ್ತ್ ಆಗಿತಿ. ಇಲ್ಲ ಅದ್ರೊಳಗ ತುಮಾರ್ಸ ನು ಕೋಶನ್ ಬಂದಿದ್ದವೂ,
ಹಾ
ಹೌ ನಾನ್ ನಾನ್ ಹತ್ತ ಮಾರ್ಕ್ಸ್ ಗೆ ಮೂರೆ ಪೇಜ್ ಬ
ಆಯತ್ತ ತೊಗೊಳ್ರಿ.
ನಿಮ್ಗ್ ಗೊತ್ತಲ್ರಿರಿ ಇಲ್ಲಿ ವ್ಯಾಲ್ಯೂಯೇಶನ್ ಹೆಂಗೆ ಹೆಂಗ ಆಗತವಾ
ಹೌದಾ
ಇಲ್ಲೆಲ್ಲಾ ನೆಟ್ ಓದೋರ್ಗ ಬರವ್ರಿಗೆಲ್ಲ ಮಾರ್ಕ್ಸ್ ಕೊಡಲ್ಲ.
ಹಂಗ ಹಂಗನಿಲ್ಲ ಕೊಡ್ತಾರಿ.
ಇಲ್ಲ ಕೊಡೋದಿಲ್ಲ ಇಲ್ಲೇ ನಮ್ದ ಇಲ್ಲಿ ಹು
ಪೇಜ್ ನೋಡಿ ಮಾಡ್ತಾತಾರ.
ಹು ಇಥವಕ ಏನ್ ಹೇಳಬೇಕ. ಕುಂತ ಒಬವ್ವ ಸಾಂಗ್ ಬರೆದಿರತ್ತಾರ ಹುಡುಗರು ಹಂತವರಿಗೆಲ್ಲ ಮಾರ್ಕ್ಸ್ ಆಕ್ಬೋದು. ಪೇಜ್ ತಂಬಿಸಲಕ್ ಹಾಡ ಬರದ ಬರ್ದ ಬರ್ದಿರ್ತಾರೆ.
ಹು
ಇಡ್ಲಿ.
ಹೂ ಸರಿ.
ಇಲ್ಲೇ ಇರ್ತೀನ್ ನಾ?
ಹೂ ಮಾಡ್ತೀನ ತಡಿ ಮತ್ತೆ.